ಹಲೋ ಹಾ ಕೇಳಿಸ್ತಿದೆ ನಿಮ್ಗೆ
ಹ ನನ್ಗೂ ಕೇೇಳಸ್ತಾ ಇದೇ
ಏನೋ ಗೊತ್ತಿಲ್ಲ ಸುಮ್ ಸುಮ್ನೆ ಕಟ್ಟ ಆಗ್ತಿದೆ ಕಾಲು
ಅಲ್ವಾ ನೆಟ್ವರ್ಕ್ ಇಶ್ಯೂ ಇರ್ಬೇಕು
ಹ ಅವಾಗ ಒಂದ್ಸತಿ ನಾವ್ ಅಪ್ಪ ಮಾಡಿದ್ರು ಅವವಾಗ ಒಂದ್ಸತಿ ಕಟ್ಟಾಯ್ತು ಮತ್ತೆ ಇವಾಗ ಒಂದ್ಸ ಸತಿ
ನೆಟ್ವರ್ಕ್ ಇಶ್ಯೂ
ಕರೆಕ್ಟ ಆಗ ಮಾತಾಡಕ್ಕೆೆ ಆಗ್ತಿಲ್ಲ ಅದು ಅದೇನೋ ಹೇಳ್ತಿದ್ರಲ್ಲ ಹೇಳಿ ಹಹ ಚಪಾತಿ ಮತ್ತೆ ರೊಟ್ಟಿ ಬಗ್ಗೆ
ಅದೇೇ ಚಪಾತಿನ ಶೇಪ್ ಬರಲ್ಲ ಸೇಫ್ ಲೆಸ್ ಚಪಾತಿ ಅದು ಫುಲ್ಲು ತಳ್ಳಗೆ ಹರಿತಿನಿ
ನಮ ಸಿಸ್ಟರ್ ಒಬ್ರು ಇದಾರೆ ಅವರು ಅಂತೂ ನೋಡ್ಬೇಕು ಯಂಗ್ ಅರಿತಾರೆ ಅಂದ್ರೆ ಒಂದು ಅಮೇರಿಕ ಇರುತ್ತೆ ಇನ್ನೊಂದು ಮಿ ಬ ಇರುತ್ತೆ ಹ್ಮ್ ಹ್ಮ್ಂ ಹಂಗಂಗ ಇರ್ತಲ್ಲಂದ ಒಂದೊಂದು ನಮ್ಮ್ ಇಂಡಿಯ ಮ ಲ್ ಎಲ್ಲಾ ನೋಡ್ಬಹುದು ಯಾವ್ಯಾವ ದೇಶಗಳಾಗ್ಯಾವ ಎಲ್ಲ ನೋಡ್ಬೋದು ಹಂಗಿರ್ತವೆ
ನಾನು ಹಂಗೇನೆ ಮಾಡೋದು
ಹ್ಮ್ ಆತರ ಮಾಡ್ತಾರೆ
ರೊಟ್ಟಿನೂ ಹಾಗೇನೆ ರೊಟ್ಟಿ ತೆಳ್ಳುಗೆ ಬರಲ್ಲ ಫುಲ್ಗ ಅಂದ್ರೆ ಮಂದಗರುತ್ತೆ ಅ ಅದಾದ್ರೂ ಹೋಗದಲ್ಲ ಅರ್ಧ ಹೋಗೋದು ಬೇಯಿಸಬೇಕ್ಲಿಲ್ಲ ಅರ್ಧ ಹೋಗುತ್ತಲ್ಲ
ಹ್ಮ್ ಹ್ಮ್
ಆತರ ಎಲ್ಲಾ ಆಗುತ್ತೆ
ದೇ ಒಟ್ಟು ರೊಟ್ಟಿನೂ ಅಂದ್ರೆ ಹಿಂಗಗೆ ಎತ್ತ ಹಾಕಕ್ ಹೋದಗೆಲ್ಲ ಹೊರದ ಹೋಗುತ್ತಾ
ಹ್ಮ್ ಹೊರ್ದೋಗುತ್ತೆ ಮತ್ತೆ ಆ ಕಡೆ ಕಡೆ ಕಂಠ ಎಲ್ಲ ಚೆನ್ನಾಗ್ ಬೆಂದಿಗಳಲ್ಲ
ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ ಅಹ ಇವಾಗ. ಆತರ ಎಲ್ಲಾ ಹರ್ದೋಗುತ್ತೆ ಅಂದ್ರೆ ನೀವು ಫುಲ್- ಫುಲ್ ತೆಳಗಮಾಡ್ಕೊಂಡಿರ್ತೀರ ರೊಟ್ಟಿ ಇಟ್ ನ ನೀ ಎನ್ಮಾಡಬೇಕ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. - ಅಂದ್ರೆ ಗಟ್ಟಿ ಅಂದ್ರೆ ಪೂರ ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರೆ ಆಮೇಲೆ ತಟ್ಟಕ್ಕೆಲ್ಲ ಆಗಲ್ಲ. ಒಂದ ಸ್ವಲ್ಪ ಅದವಾಗಿರ್ಬೇಕು ರೊಟ್ಟಿ ತಟ್ಟಕ್ಕೆಲ್ಲ.
ಹ್ಮ್,
ಆತರ ಎಲ್ಲ ಅದುವಾಗಿ ಇರ್ಬೇಕು ಅವಾಗ ಮಾಡ್ಕೊಬೋದು ಈಸಿಯಾಗಿ.
ಅದೇ ಬಟ್ ಇವಾಗ ತೊಟ್ಟಕ್ಕೂ ಕಷ್ಟ ಆಗ್ಬಾರ್ದಲ್ವಾ., -
ಹ್ಮ್, ಹ್ಮ್-
ತೊಟ್ಟಕ್ಕೂ ಕಷ್ಟ ಆಗುತ್ತೆ.
ಆಮೇಲೆ ಏನೇನ್ ಬೆಳಿತೀರಾ ನಿಮ್ ಮೂರ್ ಕಡೆ ಸೈಡ್ ಎಲ್ಲಾ ತರ್ಕಾರಿಸ್ ಏನಾದ್ರೂ ಬೆ- ಬೆಳಿತೀರಾ ಇಲ್ಲ ಏನೋ ಬೆಳಿಯಲ್ವಾ, -
ಸೌತೆಕಾಯಿ ಬೆಳ್ತಾರೆ. ಬದನೆಕಾಯಿ- ಮೆಣಸಿಕಾಯಿ, ದಪ್ಪ ಮೆಣ್ಸಕಾಯಿ, ಭತ್ತ, ರಾಗಿ - ಜೋಳ, ಕಬ್ಬು- ಇವೆಲ್ಲಾ ಬೆಳಿ, ಹ್ಮ ಎಲ್ಲ ಇಲ್ಲ -ಇಲ್ಲ ಬೇರೆ- ಲ್ಲ ಬೆಳೆಯುದು ನಾವು ಬೆಳೆಯುದು ಭತ್ತ ಒಂದೇ.
ಭತ್ತ ಒಂದ್ ಬಿಳಿತೀರಾ.
ಹ್ಮ್, ನೀವೇನ್ ಬೆಳಿತೀರಾ.,
ನಾವು ಟಮೊಟೊ- ಟಮೊಟೊ ಬೆಳೆದಿದ್ದೀವಿ. ಆಮೇಲೆ ಕೋಸು ಹೂ ಇದ್ ಬರುತ್ತೆ. ನೋಡಿ ನ ವಿಲ್ ಕೋಸ್ತರ ಅಂದ್ರೆ ಇದು ಗೆಡ್ಡೆ ಕೋಸು ಅಂತ ಲ್ಲ ನವಿಲ್ ಕೋಸು ಗೆಡ್ಡೆಕೋಸು ಅಂತೀವಲ್ಲ ಹ ಆತರ. ಒಂದ್ ಬೆಳದಿದೀವಿ
ಹಾ
ಆಮೇಲೆ ಅದ್ ಬಿಟ್ರೆ ಜೋಳ ಹಾಕಿದೀವಿ.
ಹಾ,
ಆಮೇಲೆ ಅತ್ಬಿಟ್ರೆ ಇನ್ನೇನ್ ಬೆಳೆದಿದ್ದೀವಿ. ಹ, ಅಷ್ಟೇ ಅಂದ್ರೆ ನಾವು ಆಮೇಲೆ ಇವಾಗ ಕಬ್ಬ ಹಾಕಿದೀವಿ. -
ಕಬ್ಬೋ
ಹ್ಮ, ಅಂದ್ರೆ ಬೆಳಿಬೋದು ಬೇರೆ ಆಮೇಲೆ ಸೊಪ್ಪೆಲ್ಲ ಬೆಳದಿದವಿ ನಾವು ಅದೇ ಸಾಂಬಾರ್ ಸೊಪ್ಪು. ಮತ್ತೆ ಪಾಲಕ್ಕು, ಮೆಂತ್ಯ ಆತರ ಸೊಪ್ಪು ಲ್ಲ ಬೆಳದಿದೀವಿ. ಅಂದ್ರೆ ತರಕಾರಿ ಬೇರೆ -ಬೇರೆ ಬೆಳಿಬಹುದು. ಅಂದ್ರೆ ಬದ್ನೇಕಾಯಿ ಚ- ಪ್ ಸಿಕ್ಕಮ್ಮ
ಹ
ಟೈಮಲ್ಲಿ ಚೊಟ್ಟು ಬೆಳೆದಿದ್ದೀವಿ ಚೊಟ್ಟು ಅಂದರೆ ಬೀನ್ಸು.
ಓ ಬೀನ್ಸ್ ಓಕೆ, ಓಕೆ ಹ
ಅದು ಬಿಟ್ರೆ ಇವಾಗ ರೀ, ಇವಾಗ ಏನು ಬೆಳ- ಅಂದ್ರೆ ಕಬ್ಬು ಒಂದ್ ಹಾಕಿದೀವಿ ಇವಾಗಪಸ್ಟ್ ಎಲ್ಲ ನ ತರ್ ತ ರಕಾರಿ ಎಲ್ಲಾ ಬೆಳಿತಿದ್ದು. ಆ ಆದ್ರೆ ಬೇರೆಯವ್ ಎಲ್ಲ ಬೆಳೆದಿದ್ದಾರೆ ಆ ಚಪ್ ಸಿ- ಕ್ಯಾಪ್ಸಿಕಮ್ಮ ಹಾಕಿದರೆ. ಬದ್ನೆಕಾಯಿ ಹಾಕಿದರೆ ಮುಳ್ಗಾಯಿ, ಸೌತೆಕಾಯಿನ ಬೆಳಿತಾರ ನಮ್ಮ್ ಊರಲ್ಲಿ. ಬೆಲಿಯ
ನಾನ್ ಚಿಕ್ಕೊಂಳ್ಳಿದ್ದಾಗ ನಮ್ಮನೆ ಕ್ಯಾಪ್ಸಿಕಮ್ ಬೆಳದಿದ್ರು ತಪ್ಪ ಮೆಣಸಿಕಾಯಿ.
ಹಾ,
ಅದು ಅದೇ ನಾನು ಫಸ್ಟ್ ತರಕಾರಿ ಬೆಳೆದು- ಅದಾದ್ಮೇಲೆ ಇನ್ ಯಾವ್ ತರಕಾರಿನೂ ಬೆಳೆದಿಲ್ಲ. ಇನ್ನ ಈಗ ಹಸುಗಳಿಗೆ ಜೋಳ ಬೇಕಲ್ವಾ ಮೆಕ್ ಆ ಜೋಳ ಹಾಕಂತಾರೆ. ಮತ್ತೆ ಸೀಮಂ ಹಸುಗಳಿಗೆ ಯೂಸ್ ಆಗ್ಲಿ ಅಂತ ಸೀಮೆ ಕಡ್ಡಿ ಈಗ ಅವ್ರೇ ಕಾಯಿ ಇ ನೆನ ಹ ನಾ ವಸಿಸ ಸಾಕ್ತವಿ
ಹ -ಹ
ಆತರ ಅಷ್ಟೆ ಈಗ ನಮ್ಮೂರ್ ಕಡೆ ಎಲ್ಲ ಸೋತೆತ ಯಾಕಿದೆ ಇಲ್ವಲ್ಲ.
ಹ್ಮ್- ಹಸು ಎಲ್ಲಾ ಮೇಂಟೇನ್ ಮಾಡೋದ ಕಷ್ಟ ಆಗಲ್ವಾ.
ಹಂಗೆ -ನ -ಅನ್ಸಲ್ಲ.
ಹ್ಮ -ಅಂದ್ರೆ ಅವಕ್ಕೆ ಮೇವಾಕದು ಆಲ್ ಕರಿದು.
ಬೆಳಗ್ಗೆ ಹೇಳ್ತಾರೆ ನಾವ್ ಅಪ್ಪ ಹೋಗ್ಬಿಟ್ಟು ಹಸುಗೆ ಮೀವು ತಗೊ ಬರ್ತಾರೆ. ಆಮೇಲೆ ಹೋಗ್ಬಿಟ್ಟು ನಾವ್ ಅಮ್ಮ ತೋಡ್ತದ್ರ ಕಟ್ಬಿಟ್ ಬರ್ತಾರೆ ಅಲ್ಲೇ ಮೈಸ್. ಕೊಂಡೆಲ್ಲ ಇದ್ ಮಾಡ್ಕೊಂಡು ಸಂಜೆ ಆಲ್ ಕರೆ ಟೈಮಿಗೆ ಹಿಡ್ಕೊಂಡು ಬರ್ತಾರೆ.
ಹ್ಮ್
ಆ- ಹಲ್ ಕರಿ- ಆ- ಹಾ ಕರ್ದಬಿಟ್ಟು ಆಸೆ ಕಡೆ ಕಟ್ಟಿರ್ತಾರೆ ಇ್ಮಲ್ ಮಲ್ಕೊಳ್ಳೋ ಟೈಮಿಗೆ ಒಳಗಡೆ ಕಟ್ತಾರ ಅಷ್ಟೇ ಮೇವು ಅದೇ ಅಪ್ಪ ಬೆಳಿಗ್ಗೆ ಮೇವ್ ತಗೋ ಬಂದಿರ್ತಾರಲ್ವಾ.
ಹ್ಮ್
ಅದನ್ ಮೇವನ ಹಾಕೊಂಡು ಮೇಂಟೈನ್ ಮಾಡ್ತಾರೆ.
ಅಲ್ಲ ನಂಗೆ ಇನ್ನೊಂದು ಡೌಟ್ ಏನು ಅಂದ್ರೆ ಇವಾಗ ಸುನಲ್. ಲ್ಲ- ಈಚೆ ಕರ್ಕೊಂಡೋಗ್ ಮೇಯಿಸಸಿದ್ರೆ ಅಹ್ ಅವು ಹಾಲ್ ಕಡಿಮೆ ಕೊಡ್ತವೆ ಅಂತಾರಲ್ಲ. ನಿಮ್ ಮನೇಲಿ ಹೊಲ್ದ ಅಂಡ ಕರ್ಕೊಂಡೋದ್ರೆ ಹಾಲ್ ಕಡಿಮೆ ಕೊಡಲ್ವಾ.
ಏ -ಅಲ್ ಹೊರಗಡೆ ಮೇಯಸಿದ್ರನೆ ಹಾ ಜಾಸ್ತಿ ಕೊಡೋದು ಮತ್ತೆ. ಓ -ಒಣವುಲ್ಲಾಕ್ಬಾರ್ದು ಅಂತ ಅಂತಾರೆ.
ಹಾ
ಮತ್ತೆ ಜೋಳ ಹಾಕದ್ರೆ ಜಾಸ್ತಿ ಯಾರ ಕೊಡುತ್ತೆ ಅಂತಾರೆ.
ಇವಾಗೆಲ್ಲಾ ಮಳೆ ಅಲ್ವಾ ಹೆಂಗೆ ಮೇಂಟೈನ್ ಮಾಡ್ತೀರಾ ಇವಾಗೆಲ್ಲ ಮೇವೆಲ್ಲಾ ಕಡಿಮೆ ಸಿಗುತ್ತೆ. ಮತ್ತು
ಅದಕ್ಕೇನೆ ತೋಟಡತತ್ರ ಕಟ್ಟೋದು- ಹ್ಮ
ಎಲ್ಲ ಹಣಪತಿ
ಅದು ಅದಕ್ಕೆ ತೋರ್ ಕಟ್ಟಿದ್ರೆ ಸ್ವಲ್ಪ ಮ್ಯಾನೇಜ್ ಮಾಡ್,
ಹ್ಮ್ ಹ ಅದೇ ಅಂದ್ರೆ ಇವಾಗ ಏನ್ ಗೊತ್ತಾ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರ ನಾ ನೋಡಿರೋದು ಇದ್ರರಲ್ಲಿ. ಇವಾಗ ಏನ್ ಮಾಡ್ತಾರೆ ಅಂದ್ರೆ ಹಸಿಗೆ ಅಂತಾನೆ ಇವಾಗ ಕಡ್ಡಿ ಎಲ್ಲಾ ಕಟ್ ಮಾಡ್ಸ್ಕೋತಾರ ಅವು ನ ಚೀಲ್
ಹಾ -ನಾವು ಅಂಗೆ ಮಾಡದು
ನೀವು ಹಂಗಗೆ ಮಾಡ್ತೀರಾ ಹ್ಮ- ನಾನು ನೋಡಿದ್ದೆ ನಮ್ ಫ್ರೆಂಡ್ ಊರಲ್ಲಿ ಅವ್ರು ಆತರ ಮಾಡಿದ್ರಲ್ಲ ನಾನನ್ ಏನಕ್ಕೆ ಅಂತ ಕೇಳ್ದ. ಅವರು ಈತರ ಇದ್ರೆ ಅಂದ್ರೆ ಮೇವೆಲ್ಲ ನೀವಾಗ ಕಟ್ ಮಾಡಿಾಕ ಬಂದು ಈತರ ಮಾಡ್ಕೊಂಡ್ ಚೀರು ತುಂಬ್ಡ್ಕೊಂಡ್ರೆ ಹಹ ಚೆನ್ನಾಗ್ ಹಾಲ್ ಕೊಡ್ತವೆ ಅಸ್ಕಳು ಅದು ಇದು ಅಂತ ಹೇಳಿ. ದ್ರು ಅಂದ್ರೆ ನನಗ್ ಅ್ ಅದ್ರ ಬಗ್ಗೆಲ್ಲ ಹತ್ ಗೊ ತಿಲ್ವಲ್ಲ ಹ್ಮ -ಅದಕ್ಕೆ ನೀವು ಸಹಾಯ ಮಾಡ್ ಮಾಡಿದ್ದೀರಿ ಅಂತಂದ್ರಲ್ಲ ಅದಕ್ಕೆ ನಮಗೆ ಗೊತ್ತಿರುತ್ತೆ ಅಂತ ಕೇಳ್ದ.
ಮತ್ತೆ ಇನ್ನೊಂದ ಏನಂದ್ರೆ ಅ ಏತಕ್ಕೆ ಕಟ್ಟ ಕಟ್ಟೋದು ಅಂತಂದ್ರೆ‌ ಈ ಕಸ ಎಲ್ಲಾ ಕೆರಬೇಕಾಗತ್ತೆ ಯಾವಾಗ್ಲೂ ತಪ್ಪಿ ಇಕ್ತಾನೆ ಇರ್ತವೆ ಅವು ಅದು ಸ್ವಲ್ಪ ರಿಸ್
ಹಾ
ಕಟ್ಟಿದ್ರೆ ಆರಾಮಂಗ ತಿನ್ಕೊಂಡು ಅಲ್ಲೇ ತೋಟ
ಅಲ್ಲೇ ಗೊಬ್ಬರ ಆಗುತ್ತೆ ಅಂತ.
ಹ- ಈಸಿ ಅದ ಈಸಿ ಆಗೆ ಮೇಂಟೇನ್ ಮೇಂಟೇನ್ ಮಾಡ್ಬೋದು ಕೊಡ್ಕೆ ಎಲ್ಲ ಆರಾಮಾಗಿ ಕ್ಲೀನ್ ಆಗರುತ್ತೆ.
ಹಾ
ಅವಕು ಮತ್ತೆ ಫ್ರೀ ಅಂತ ಅನ್ಸುತ್ತೆ ಇವಾಗ ಮನೇಲೆ ಕಟ್ಟಿ ಕಟ್ಟಿ.
ಹ್ಮ್
ಹಿಂಸೆ ಅನರುತ್ತೆ. ಇವಗ್ ಒಂದ್ ಒಂದಿನ ಏನಾಯ್ತು ಅಂದ್ರೆ ನಮ್ದೊಂದ್ ಹಸು ಇದ್ದಿತ್ತ ಆಯ್ತಾ.
ಹ್ಮ್
ಇಟ್ಟಿರ್ಲಿಲ್ಲ ಮನೇಲೆ ಕಟ್ತಾ ಇದ್ವಿ ಒಂದ್ ತಿಂಗಳಿಂದ. ಒಂದ್ ತಿಂಗಳ ಆದ್ಮೇಲ್ ತೋಟದ ಹತ್ರ ಕರ್ಕೊಂಡ ಹೋದಾಗ. ಅದು ಫುಲ್ ಖುಷಿ ನಾವೆಲ್ಲ ಖುಷಿ ಆದಾಗ ಕುಣಿತೀವಲ್ವಾ.
ಹ್ಮ್
ನೆಗದಾಡ್ತ ಇದೆ ಅದು.
ಹೌದಾ
ಹ್ಮ ಅದಕ್ಕ ಎಷ್ಟು ಪ್ರಿ ಅನ್ಸುತ್ತ ಅಲ್ವ ಎಷ್ಟ್ ಚೆನ್ನಾಗಿತ್ತು ಒಂತರ.
ಹ ಅದೇ ಅ ಒಂದೊಂದ್ ಹಸ್ಗೊಳಲ್ಲಿ ಒಂದೊಂದ್ ತರ ಇರುತ್ತಲ್ಲಾ ಇವಾಗ ಓಕೆ. ಇವಾಗ ನಮ್ಗೆ ಹೆಂಗೆ ಹೋಗ ಹೊರಗಡೆಕ್ ಬಿಟ್ರೆ ಎಟ್ ಖುಷಿ ಆಗುತ್ತೊ ಅವ್ಕೂ ಅದೇ ತರ ಫುಲ್ ಖುಷಿ ಆಗ್ಬಿಟ್ಟೈತೆ.
ಫುಲ್ ಫ್ರೀ ಒಳಗಡೆ ಇದ್ದು ಇದ್ದು ಬೋರ್ ಆಗಿ ಅದ್ಕೆ ಫುಲ್ ಫ್ರೀ ಅನ್ ಬಿಡ್ತು.
ಹಓ ಹೌದು ಕರೆಕ್ಟ್.
ಚೆನ್ನಾಗಿತ್ತಂತೆ ಅದೇ ಅದು ಅದ್ ಖುಷಿ ನೋಡಬೇಕಿತ್ತು ಹೆಂಗ್ ಕುಣಿತು ಅಂದ್ರೆ ಸಕ್ಕತಾಗಿತ್ತು ಒಂತರ. ಒಂತರ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ ಕೂಲಾಗಿ ಇರುತ್ತೆ. ಇವಾಗ ಇವಾಗ ಮನೆ ನೋಡಿ ಬಿಸ್ಲು ಅದ್ಕು ಶೀಟ್ ಎಲ್ಲ. ಕಾವಾಗಿರುತ್ತೆ ಅಬೆ ಅಬೆ ಫ್ಯಾನ ಹಾಕೆ ಇರ್ಬೇಕು.
ಹ
ಕಟ್ಟದ್ರೆ ಫ್ರೆಶ್ ಗಾಳಿ ಬೀಸ್ತಾ ಇರುತ್ತೆ. ರಿಲೀಫ್ ಅನ್ಸುತ್ತೆ.
ಹೌದೌದು
ಚೆನ್ನಾಗಿರುತ್ತೆ ಅದ್ ಫ್ರೀ ಆಗುತ್ತೆ.
ಹ್ಮ್
ಅದೇ ಅಂದ್ರೆ ಹಸ್ಗೊಳಲ್ಲಿ ಅದೇ ನೋಡ್ಕಳೋ ರೀತಿಯ ಒಂದ ಸ್ವಲ್ಪ ಇದಿರುತ್ತಲ್ವಾ. ಅಂದ್ರೆ ಟೈಮ್ ಟೈಮಿಗ ಅವುಕ್. ಕೆ ಭೂಸಾ ಇಂಡಿ ಭೂಸಾ ಕ ಅಮೇಲೆ ಹಾಲ ಕರಿಯೋ ಟೈಮಿಗೆ
ಹ್ಮ್ ನಾವ್ ಹೆಂಗರ್ತಿಯೊ ಅದ ಅದುನ್ನು ಹಂಗೆ ನೋಡ್ಕೋಬೇಕ.
ಹ್ಮ್ ಅವಾಗ ಹಾಲೆಲ್ಲ ಚೆನ್ನಾಗ್ ಕೊಡ್ತವೆ ಇಲ್ಲಾ ಅಂದ್ರೆ ಕಷ್ಟ
ಹ ಎ ಹೆವಿ ಕಷ್ಟ.
ಹ್ಮ್
ನಿಮ್ಮಲ್ಲೆನು ಸಾಕಿಲ್ವಾ.
ನಮ್ಮ ಮನೇಲಿ ಎರಡು ಏಮ್ಮೆ ಇದಾವೆ ಇವಾಗ ತರ್ಬೇಕು ಅನ್ಕೊಂಡಿದ್ವಿ ನಾವು ಹಸಾನಾ ಇವಾಗ ರೀಸೆಂಟ್ಗ ಕೊಡಿಕೆ ಕಟ್ಟಿದೀವಿ ನಾವು ಹಸ ತರಣ ಆನ್ಕೊಂಡಿದೀವಿ ಒಂದ್ ಎರಡು ಎಮ್ಮೆ ಇದಾವೆ.
ಹ ಓ ಎಮ್ಮೆನು ಚೆನಾಗನಿಸುತ್ತಲ್ಲ.
ಹ್ಮ ಎಮ್ಮೆನು ಚಂದ. ಅದರಲ್ಲಿ ಏನು ಕಷ್ಟ ಇರಲ್ಲ ಅಂದ್ರೆ ಬೆಳಿಗ್ಗೆ ಹೋಗ್ ಕಟ್ಟ ಆಕ್ ಬರೋದು ಒಂದು ಮಧ್ಯಾಹ್ನ ನೀರು ಕುಡಿಸಸ್ಬಿಟ್ಟುರೋದು ಸಂಜೆ ಬಂದ ಆ ಹಾಲ್ ಕರಕಳದು.
ಅಷ್ಟೆ
ಹ್ಮ್ ಅಷ್ಟೇ ಅದು ಸೇಮ್ ಹಸಗಳ ಮೇಂಟೈನ್ ಮಾಡ್ದಂಗ್ಯ ಆದ್ರೆ ಗಿಂತ ಏನ್ ಜಾಸ್ತಿ ಇರಲ್ಲ ಒಂದ್ ಸ್ವಲ್ಪ ಕಡಿಮೆ ಎಮ್ಮೆ ಆದ್ರೆ ಏನೇ ಫುಡ್ ಕೊಟ್ರು ತಿಂತವೆ. ಬಟ್ ಹಸ್ಕೊಳದ ಒಂದ್ ಸ್ವಲ್ಪ ವೇರಿಯೇಷನ್ ಆದ್ರೂ ತುಂಬಾ ಕಷ್ಟ ಆಗ್ಬಿಡುತ್ತೆ.
ಬಟ್ ವ ಅಂದ್ರೆ ಒಂದೊಂದ ತಿಂತೆ. ಒಂದ್ ನಮ್ದು ಒಂದ್ ಹಸು ಇದೆ ಅಂತ ಹೇಳಿದ್ನಲ್ಲ ಆ ಹಸು ಅಂತ್ರು ತಿನ್ನೋದೇ ಇಲ್ಲ.
ಹ್ಮ್ ಅದೇ ಹೇಳಿದ್ನ ನ ಅಂದ್ರೆ ಒಂದೊಂದ್ ದಿವಸ್
ಕೆಲ್ ಬಂತು ಅಂದು ತಿನ್ನಲ್ಲ
ಹ್ಮ್ ಅಂದ್ರೆ ಒಂದೊಂದಕ್ ಆಗಲ್ಲ ಇವಾಗ ಒಂದೊಂದ ಈರುಳ್ಳಿ ಸಿಪ್ಪಿ ಹಾಕಿರ ತಿನ್ನಲ್ಲ. ಹ ಆತರ ಇರ್ತವೆ ಒಂದೊಂದು ಒಂದೊಂದ್ ಹಸ್ಗಳು ಎಮ್ಮೆಗಳು ಒಂದೊಂದ್ ತರ ಇರ್ತವೆ.
ಹ್ಮ್ ಅದೇ ಬಕೀಟ್ ಆಗ್ಬೇಕ ಅದಕ್ಕೆ ಎಲ್ಲಾ ಎಲ್ಲಾ ಅದೇ ಇರ್ಬೇಕು
ಅದೇ ಈ ತರ ನೋಡಿ ಈ ತರ ಮೇಂಟೈನ್ ಎಲ್ಲ ಮಾಡ್ಬೇಕು.
ಕಷ್ಟ ಇದೆ ಮಾತ್ರ ಮತ್ತೆ ಇನ್ನೇನಿಲ್ಲ. ಹೇಳ್ಬೇಕು
ಹ್ಮ್ ನೋಡಣ ಅಂತ ಹೇಳ್ರಿ ಸಾಂಬಾರ್ ಹೇಗಾಗಿದೆ ಅಂತ ನೋಡ್ಬೇಕು. ಒಂದೆರಡು ನಿಮಿಷ ಮಾಡ್ದೇ ಹ್ಮ್
ಹ್ಮ್